ಅದಚಿ ತಳಪನ್ನುವ
ಹ್ಮ್
ಇಲ್ವ ಅಲ್ಲಿ ಇಲ್ವ
ಒಂಟಿಂದ
ನಡ್ಕಂತ ಎಡ್ತಾ ಹಬೋದ್ರಿ ಓಟಿ
ಇಪ್ಪತ್ತು ನಿಮಿಷದಾಗ ಹೋತ ನಡಿ
ಆಯ್ತ ಯಾರ ಮೂವಿ ತರವ ಟಗಾ
ಹತ್ತು ಅರದರ ಮಂದಿತ
ಒಂದಹತ್ ಮುಗ್ದ
ಹ್ಮ್ ಮಾತಾಡ್ ಮತಾ ಹಂಗಗೆಲ್ಲೇ ಮಾತಾಡ್
ಮುಚ ಲಾಸ್ಟ್ ನಾಳೆ ಬೇರೆದ ನಾಳ ಮು ಹತ್ತ ಮುಗಕಂತ
ಹ್ಮ್ ಹ್ಮ
ಅದೇ ಮೈಯ ನೋಡೋಣ ಮಾತಾಡನ
ಹ್ಮ್ ಹ್ಮ್
ಆಯ್ತು ನೋಡ ಇನ್ನು ನಾಲ್ಕು ನಾಲ್ಕು ಮು ಐದ ನೋಡ ಮು ಬರ ಆಯ್ತು
ಇನ್ ಮಾತಾಡಬೇಕು
ಒಂದ್ ಎಕ್ಸ್ಟ್ರ ಬರ್ತ ಬ ತಳ ಹಕ್ಕೂ ನೋಡುವ ನ
ಚಳಗೆ ಆಗಾಗಕ
ಹೌದ ತಳ ಹಕದ್ ನೀವು ಊಟ ಎಲ್ಲ ಮಾಡತನಿ ಎಲ್ಲಾ ಮಾಡತನಿ
ತಿನ್ನ ಬಾಗಬ ಚಂದ
ಚೆನ್ನಕ್ ಆಗಲ್ಪ ಬಂದ ನೋಡ ಅಲ್ಲಾ
ಚಂದ ಉಣಬೇಕಪ್ಪಾ
ಚಿಂತೆದ್ರ ಬಾ ಚಿಂತೆದಾಗ ಯಾವ ಊಟ ಬದ ಹೇಳ
ಆ
ಚಿಂತಿದ್ದಾಗಲ್ಲ ಊಟ ಹಂಗದ
ಚ ಚಿನ್ನ ಈಏನ್ ಕಂಡಿಲ್ಲ ಈಗ ಆರಾಮನ್ ಬ ಜೀವನ್ದಾಗ ಇನ್ನ ಬಾಳ ಅದ ಯಕಡೆ ಆಗಿಲ್ಲಾಮ ನಿನ್ನ
ವರ ನೀ ಮ ಇಂಡಿಯನ ಮಕ್ಕಾ
ಹ್ಮ್
ಅಂದಳ ಮೇಲೆ ಮೆಚ್ಚ ಅಂತಂದ್ರ ಹಂಗ ಒತ್ತರಿಂಗಂದ ಮೆಚ್ಚ ಆಯ್ತ್ ನ ಹಂಗ ಅಣ ಕುತ್ಬಿಟ್ಲ
ಹ್ಮ್
ಚಟ್ಟ ಬ್ದ ಮಕ್ಕಳ ಮೇಲೆ
ಏನ್ ಮಾಡ್ತ ಆಯ್ತ ಏನ್ ಮಾಡಾಕ್ಕ ಬರ್ಲ್ಲ
ಎತ್ತಣಗೆ
ಹ ಅಂತಿಗೆ ವಾಪಸ್ ಮಾಡ್ತಾರೆ ಮತ್ತೆ
ಯಾಕ ಬರಬಡ ಆಯ್ತ ನನ ಬೆಂದಿಲ ಪಾಯಿ
ಹಂಗ ಅಂದ್ರ ಹಂಗ
ಎಲ್ಲ ಈಗ ಮಾಡ್ ಗತ್ತಾಗಲ್ಲ ನಾವು ಬೇಗ ಬೇಗ ಬ ಎಷ್ಟ ಅಂತ
ಅವರು ಹೇಳ್ತಾರಲ್ಲೇ ನಮ್ ಪ್ರಲ ಗದ್ತದ ಅವ್ರ ಹೇಳಂಗ ಹೇಳ್ತಾರ ಮತ್ತೇ ಮಾಡ್ತೇವ
ನನ್ ನನ್ ನನ್ಗನ್ ಓದಕ್ ಮ ಓದ್ಬೇಡಂತ ಅನ
ಏನ್ ಮಾಡಕ್ ಆಗಲ್ ಅವ್ರ ಓದಪ್ಪಾ ಅಂತ ಹೇಳತ್ರ ಅವ್ರಿ ನಮ ಅನ ಅವ್ರಿಗೆ ಮತೇವ
ಏ ಮಾಡ್ತಿದೆ ಚಿಡಿಕಾಡಕ್ ಹಂತಾರ ಎಲ್ಲಾ ಕಡೆ ಹ ತಿ ಬಾರ ಆಯ್ತ ಅರ್ಥ ಮಾಡ್ಕೋಬೇಕು ಆಯ್ತ ಅವನು ಅರ್ಥ ಎಲ್ಲ ಅರ್ಥ ಅಲ್ಲ
ಈಗ ಬ
ಹಾ
ಏನ್ ಮಾಡಕ್ ಆಗಲ್ಿಂದ ಈಗ ನಮ್ಗ ಅಷ್ಟವ್ರ ಗೊತ್ತದ
ಅವ್ರ ಹಂಗ ಓತ್ತತಾರ ಇವ್ರ ಹಂಗ ದತ್ತತಾರ ಏನ್ ಓದಲ್ಲಾ ಆಯ್ು ಉದಹರಣಣಕ್ ಆಗಲ್ಲ ಆಕಡೆ ಆಗಲ್ಲ ಈಕಡೆ ಆಗಲ್ಲ
ಹ್ಮ್
ಒತರದು ಮಾಡ್ತ ಮಾಡ್ತೂಮಿ ದೊಡದ ದೋರ್ಸ
ಆಾ
ರೂಮಿರ್ ದೊಡ್ಡದ ರೂ್ ಇರ್ ಓದ್ಬೇಕಲ್ಲ ಅ ಅನ ಗೊತ್ತೆ ಒಂದಲ್ಲ
ರೂಮ್ ಉಡ್ದೆಮಗ್ ಹೋದ್ ರೂಮ್ಡ್ದ ರೂಮ್ ಯ ಕಡತಿ
ಅದಕ್ಕೆಪ್ಪ ಸುಮಾರ ರೂಮ್ ರೂಮ್ ಏನ್ ಇಡ್ತ ರೂಮ್
ಹೂ್ಬಡುದು್ ಓದ್ತಾ ಹಡ ಓದ ಓದ್ಬೇಕಲ್ಲ ತೂ್ಡ್ಡ
ಏ ರೂಮೇನ್ ಈಗ ಯಾವ್ದ್ರ ಇಡ್ಬೋುದು ಅಂತ ಹೇಳ ನಮಗೆ ಲ್ಲ ಪಟ್ನಿ ಎಲ್ಲ ಇಸ್ ಚಂಚನ ಸತ್ತರು ನೆಂಜ ಕಲೋಡ ಪ್ರತನೆ ಹಂಗಾಯ್ಬಿಟ್ಟದ ಜನ
ಕತ ನ ಏನ್ಕಿ ಇನ್ನ ಏ ನ ಚೂ
ಇಲ್ಲ ಈ ಇಷ್ಟ ಎನ್ಲ್ಲಿಪ್ಪ ಸುಮ್ನೆ ಅವಾಗ ಆರಾಮ
ಏ ಆಯ್ತಲ್ಲ ಡಗ ಮುಂದ ಕೆಲ್ಸ ಹೋದ್ರ ಯಾ ಕತಾರ ಅವರು ದಪ್ಪ ಅಂತ ಕೆಲ್ಸ ಮಾಡದ ನ ಈ ಕೆಲ್ಸ ಓದಕ ಹಚ್ಚವ ಹಂಗ ಅಂತರ್ ನೀನ್ ಯಾವ್ದ ಕೆಸ ಮಾಡಕತಪ್ಪಯ ಯ್ಓದ ಬಿುಟ್ಟ ಬಿಡಪ್ಪ ಅ ರ
ಹ
ನಾವ್ ಈ ಕೆಲ್ಸ ಸ ಜಿನ ಆಯ್ತು ಮತ್ತೆ ಇನ್ನೊಂದರ್ಷ ಈಗ ಮುಂತಿದ ಈ ಬಳನೇ ಬೇಕಲ್ಲ ಒಂದರ್ಸ ಎದುಯದ ಕೆಲಸ ಕೆಲಸ ಮಾಡ್ಕತಪ್ಪ ಬಿಡ ಹೋದ ಬಿಟ್ರ ಅಂತಲ್ಲಲ್ಲಿ ರೂಮ್ ಈ ಕಾಯಿದ ಕೆಲಸ ಇಲ್ಲ ಏನಿಲ್ಲ ಈಗ ಸಾಲ ಇಿಲ್ಲ ಅದಕ್ಕೆ ಒಂದ ಹೇತಾರ ಅವ್ ನೀ ನೀನು ಒಂದ್ ಕೆಲಸ ಮಾಡ್ಕಪ್ಪ ಯಾಕೆ ಕಥೌದು ಡರಿಿನರ್ಷ ಆರಾಮ್ದ
ಹೇಳಏಳ ್ ಸಾಕೇಬಿಟ್ಟದ ಜವನಲ್ಲ
ಅೇ ಅವ್ರು ಹೇಳ್ತಾರ ಅವ್ರು ಅವ ಹೇಳ್ತಾರ ಮತ್ತೆ ಮಾಡತ
ಹಾಗದು
ಆ್ ಚ್ತ ಏನು ನೋಡು ಇಲ್ಲ ನಿರ್ದ ಹುಗ ಇಲ್ಲ ಏ ಹೋದಾಗ ಅ್ ಕಾಲ ಸಮಯ ಹೋದ ಬಿಟ್ಟು ನಾವಂತೇಳ ಆಬಾರತಲ್ಲ
ಹ ಹ್ಮ್
ಆಯ್ತ್ು ಬಿಡಪ್ಪಾ ಹೋದ ಬ ಬಿಟ್ಟನ ಕೆಲಸ ಮಾಡ್ಕತಂದ ಗಪ್ಾತ್ತಾರ ಈಗ ಅವ್ರ ಏನೋ ಕೆಲಸ ಅಂದಿಲ್ಲ ಈ ಕಡೆ ಏನಿಲ್ಲಾ ಬಾ ಓದಾರ ಅಂತ ಎಲ್ಲ ಅಷ್ಟು ಮಾಡ್ತೇನೆ
ಹಾಗದುನ ಕಲ್ಬಡ
ತ್ ಮಂತ್ ಗಪಾರ ಮತ್ತೆ
ಶರ್ಮ್ಯಾ ಅ ಕ ನೋಡ ದೇವರ್ ಕಡೆ ಹಾ ಹಾ
ಲಗ್ನ್ ಕಬೇಕನ್
ಹಕಬಬೇಕ
ಹ್ಮ್ ಹ್ಮ್.
ಜೀವನಲಾ ಸ್ವಲ್ಪ.
ಎಲ್ಲರಿಗು ತ್ರಾಸ ಇಲ್ಲ ಒಬ್ಬರು ತತ್ರಾಸ ಇಲ್ಲಂದ್ರೆ ನಿನಗ ಹರದ ಹನ್ಯಾಡ್ ಆಗಿರುತ್ತ ನನ್ಗೆ ಹರದ ಹಾನ್ಯಾಡ್ ಆಗಿರ್ತೇತಿ ಅಷ್ಟೆ. ಮತ್ತೇನ.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
ಅಲ್ಲಾ ರೀ ಇದ. ನ ನಗ ಹೋಗ್ಬೇಕ ಅಷ್ಟೆ.
ಸೈಕಲಾನದ.
ಸಂಚಂದ ಸೈಕಲ್ ಕಲ ನಿತ ಭೀಮ ಅದಕ್ಕೆ ಬಿಟ್ಟ ನಾ ನಕಂತ. ಪಾತ್ರೆ ಬನ್ನಿ ಹೋಗಿನಿ ಇಲ್ಲಿಂದನ ಕಾನ್ಫಿಡೆಂಟ್ ಇನ್ನು ಅಷ್ಟ ಆಗ್ಯದೆ.
ಹ್ಮ್ ಹ್ಮ್.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
ಹ್ಮ್ ಹ್ಮ್.
ಹ್ಮ್. ನೀವೇ ಹೇಳಬೇಕ.
ನೀ ನ ಪಂದಿನಲ್ಲ ಹಂಗ ಅಂದ್ರ ಚೇಂತ.
ಏನಿಲ್ಲಾ .
ಅದೇ ಮೈಯಾರ್ ಮೈಯಾರ ಮಾಮ ಒದಡಂತ ಬಂದ್ರಂತ.
ಹಾ.
ಹ ಮೈಯ ಮೈಯಡ ಮಾತಾಡ್ತಾರ್ತಕ್ಕ.
ಹ್ಮ.
ನಾಯಕರಿಗೆಗ ಇಷ್ಟತನಮ್ಮ ಯಾರ ಆಗಾರಾಮ ಇದ್ದಲ್ಲ.
ಏಯ್.
ನಿನ್ನೆ ಬಂದ ಒಂದ ಆಯ್ತ.
ಹ್ಮ್ ಹ್ಮ್ ಹ್ಮ್.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
ಹ್ಮ.
ನಮ್ಮ ಅಪ್ಪ ಅಂತಾಳೆ ಇಂಗೆ.
ಹ್ಮ್.
ಸ್ಯಾರಿ ಮಲೆಟ ಚೊಲೋ ಅವನಿಗೆ ಅಂತ ಅಂತಾನ ನಮ್ಮಪೆಲ್ಲ.
ಹ್ಮ್ ಹ್ಮ್.
ಹೋಗಣ ಹಾಕದ್ರ ಆಯ್ತ ಓದಲ್ಲ ಗಣ ಗಣ ಗಣ ತೀರ್ಗ್ಯಾಡ್ತನ.
ಎಂತದ.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
ಹ್ಮ್ ಬ್ಯಾಸಿಗ್ ಕಿರ್ಚದ ಅಲ್ಲೆ.
ಹಾ.
ಈ ಒತ್ರಲ್ಲ ಕೆ ತ ಬ್ರಾದ.
ಹ .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
ಏನ್ ಮಾಡುದು ಗೊತ್ತಲಪ್ಪ.
ಆಯ್ತ್ ತೊಗೊ ಇನ್ನೊಂದ್ ವರ್ಷ ಮೂತ ಡಿಗ್ರಿ ಮುಗೀತ ಆರಾಮ.
ಒ ರ್ ಲಾಯಕಮ್ಮಿಂದ.
ಹಾ.
ಓರ್ಲಾಕ್ಯ ಮಂದ್ಯ.
ಹಾಕೆವಾಗತ್ತ ಒಳಗ ಅಡಗೆ ಇರ್ತ .
ಹಾ.
ಈಗ್ರ ಮು ಇನ್ನ ಈಗ ಕಂಡಿ ಅಪ್ಪಾ ನ್ ತಾಳ ಡಿಗ್ರಿ ಮುಗ್ಯಕ್ ತಾಳ ಊರ್ ಬಿಟ್ಟುಕ. ಅಳ್ಬೇಕಾದ್ ನಾ ಒಂದ ವಾರ ಊರಗದ ಎ ಇಕೆ ಒದ್ಡ್ಬೇಕ ವರ್ಷ ಗಂಟ ಊರ್ಬೇಕ. ಟ್ಟಿರ್ಬೇಕ ಬಾಳ್ಬಕ್.
ಹೌದಪ್ಪಾ ನನಗ ಅದಲ್ಲ ಒಂದ್ ತಾಸ ಹದ್ ಬಲ್ ನಪ್ಪಳತ್ ಗೊತ್ತಲ್ಲಾನ
ಯಾವ ಗುಂಡಾಳಿ ಯಾವಿ ಬಿಟ್ರೆ ಯಾವ ಗೊತ್ತಿಲ್ಲ ನಮಗ ಊರ ಗದ್ದು ಬಂದ ಇಲ್ಲಂದಿಲ್ಲ ಅಷ್ಟುಿದ ಒಂದು ವಾರ ಊರಗದ್ದು ಆಷ್ಟ ಬರಕ್ ಒಲ್ಲ ಅನ್ತ ಜಿವ ಇನ್ನ ತಿಂಗಳ ಕಂಡಲೆ ಬ
ಹ ಅವ್ರಂಗಂತ ಮುಂದ
ಎಲ್ಲ ಒಂದ ಎಲ್ರ ಹೆಂಗರೀ ಬೆಂಗ್ಳೂರು ಹೆಂಗ್ ಮಾಡ್ತಾರ ಹಂಗಗೆ ಮಾಡ್ತ ಅಷ್ಟೆ
ಹ ನ
ಎಲ್ಲ ಪಯ ನೀನೇ ದೇವ್ರ ನೀನ್ ನೋಡು ದೇವ್ರ ನೀನ ಮಾತಾಡ್ಸರ್ ಜೋರಣಿ ಹ
ಹೆಂಗ ಆದ ಇಂಗ ಆದಿಗೆ ಅವನಕ್ಕೆ ಬರಲಾ
ಯಾವಾಗಾವದ
ಶರ್ಮಂದ ದವರ ಆದ ಹಾ
ಆಯ್ತು ಆಯ್ತು
ಭಯ ಒ ವರ್ ಇದಕ್ಕೆ ಅಕ ನ ಸುಲ ಪಡದಲ್ಲಿ ನಾ ನಂದಿಲ್ಲ
ಹಾ
ವಳಕ್ ಪಲ್ ಕದಕ್ಕೆ ಹೋ ಪ ನಾನು ಸುಮ್ಮ ಮಾಡ ಯಷನೆ
ಒಲ್ ಕಲ್ಸ ಹತಾರೆ ಬರ
ಹ್ಮಸ್ ಅದನ್ನ ಏನ್ ಮಾಡುತ್ತ ಒಕ್ಕ ತಗ ಒಂದ ಎರಡು ಎಷ್ಟ ಹ ಹತ್ತದ ಹತ್ತನ ಕಡೆ ಮುಂದಕ್ಕೆ ಆದ ಕಂಟಿನ್ಯೂ ಮಾಡ್ತಲ್ಲ
ಅ ನ ಕಾಲ ಈಗ ಮಾಡಳಗ ಮಾಡಂದ್ರ ನೀ ತೊಂದ್ರ
ಮತ್ತೆ ಅದಕ್ಕೆ ಮಂ ಒಂದಂತ ಮತ್ತೆ
ಮತ್ತೆ ಅಲ್ ಮತ್ತೆ ಎಷ್ಟು ಜನ ಮಂದಿ ಓದ್ಬ ಬಿಟ್ಟಂದ್ರೆ ಅದಕ್ಕೆ ಬರಲ್ಲ ನೀ ಎಷ್ಟು ಓದ ಬೆಂಗಳೂರು ಕೆಲಸ ಮಾಡ್ಕೋ ಅವ್ರೇ ಮಾಡ ಮತ್ತ ಎಷ್ಟು ದಿನ ಓದಕ ಅವ್ರರು ಬೆಂಗಳೂರು ಕೆಲ್ಸ ಹೋಗಬೇಕಕ್ಂತ ಓದಿರ ನ ಅವ್ರ ಎಷ್ಟಿನ ಓದ್ ಓದ್ ಬೆರಗ ಕೆಲಸ ಮಾಡಲ್ಲ ಅವ್ರದ್ದನ್ ಮಾಡ್ಬೇಕು ಎಲ್ಲ ಎಲ್ಲಾರ ಆಗಲ್ಲಪ್ಪ ಎಲ್ಲರ ಜೀವ ಕಷ್ಟ ಆಗಲ್ಲ ಒಬ್ರರಿಗೆಲ್ಲ
ನ ಜೀವನ್
ಆನರ ರೂಪಲ್ಲ ಆರಣಾಯರ ರೂಪಲ್ಲ ಜೀವನಲ್ಲ
ಅಯ್ಯ ಅಂದಕ ಮತ್ತನಾ ಪ್ರರ ನ ಎಂದ
ಎದುರಗೆರೋ ಆಸ್ನ ಮ ತಪ್ಪನು
ಎಲ್ಲ ಸಿತು
ಇಷ್ಟ ಯಾರ ಬರ್ತಾಳ ಈಗ
ಹ್ಮ
ಹ್ಮ್